ಹಲೋ ಹಲೋ
ಹಾ ಕೇಳ್ತಿದೆ ಹೇಳಿ
ಕೇಳಸ್ತಲ್ವಾ
ಕೇಳಿಸ್ತಿದೆ
ಏನ್ ಮಾಡ್ತಿದೆ
ಏನೆಲ್ಲ ಸುಮ್ಮನೆ ಮಲಗಿದೆ ನೀನು
ಹಾ ಊಟ ಆಯ್ತು ಇಲ್ಲೇ ಕೂತಿದೇ ಊಟ ಆಯ್ತು ಜಸ್ಟ್ ಕೂತಿದೇ ಅನ್ನ ಸಾಂಬಾರ್
ಹ್ಮ್ ಹ್ಮ್ ಮಾಡ ಮಾಡಿರ ಏನ್ ಹೊರಗಡೆ ತಿಂದ್ರ ಅಡಿಗೆ ಮಾಡ್ತ ಕೊಂಡ್ರ ಏನ್ ಹೊರಗಡೆ ತಿಂದ್ರ
ಸಾಂಬಾರು ಪಲ್ಯ ಹೊರ್ಗಡೆ ತಂದಿದ್ವಿ
ಹ್ಮ ಹ್ಮ
ನೀನ್ ಏನ ತಿಂದೆ
ನಾನು ಏನು ಇಲ್ಲ
ಯಾಕೆ
ಅಯ್ಯೋ ಹೊಟ್ಟೆ ಸರಿ ಇಲ್ಲ ನಂದು
ಹೌದಾ
ಹ್ಮ್
ಜ್ಯೂಸ್ ಏನಾದ್ರು ಕುಡಿಯೋದ್ ತಾನೇ ಲೈಟ್ ಆಗಿ ಏನಾದ್ರು
ಅಯ್ಯೋ ನೀರು ಕೊಡುದ್ರುನು ಸರಿ ಹೋಯ್ತಿಲ್ಲ ಹೊಟ್ಟೆ
ಹೌದಾ ಏನ ಏನಾಯ್ತೆತೆ ಲೈಕ್
ಫ್ರೆಂಡ್ಸ್ ರೂಮ್ ಅಲ್ಲಿ ಇದ್ನಾ ಹಂಗೆ ಚನ್ನ ಶಿಸ್ತು ತಿಂದು ಬಿಟ್ಟನಿ ಎಲ್ಲಾನು. ಅದು. ತ್ತೆ ತ್ರಾಸ ಆಗ್ತಿದೆ ನಂಗೆ
ಹ್ಮ್ ಹ್ಮ್ ಹ್ಮ್
ಮ್ಯಾಂಗೋ ಹಲಸಿನ ಹಣ್ಣು ಎಲ್ಲ ತಿಂದು ಬಿಡ್ತೀನಿ ಅದು ಇವಗೆಲ್ಲ ಇದು ಆಗ್ತಿದೆ.
ಹ್ಮ್
ನಿಂದು ಮತ್ತ ಆ
ಒಂಚೂರ್ ಹತ್ರ ಇಕೊಂಡ್ ಮಾತಾಡ್ಲೆ.
ಹತ್ರಾನೇ ಇದೇ.
ಒಂದೊಂದ್ಸಲಿ ಕರೆಕ್ಟ್ಹಾಗಿ ಕೆಲ್ಸ ಒಂದೊಂದ್ಸಲಿ ನಿಧಾನ ಕೇಳಸುತ್ತೆ.
ಇವಗ್ತಾನೆ ಸರಿ ಕೇಳಿಸ್ತಿದೆನಾ?
ನ ಫುಲ್ ಇದ್ರಾಗಿಲ್ಲ ಕೇಳಸ್ತೈತೆ.
ನನ್ ಕಿವಿಗೆ ಇದೆ ಪೋನು ಹಾ ಹಾ.
ಸ್ವಲ್ಪ ಲೋ ವಾಯ್ಸ್ದಾಗ್ ಕೆಳಸ್ತೈತೇ ಅಷ್ಟೇ.
ಮತ್ತೆ ಏನ ಸಮಾಚಾರ?
ಹೇಳಬೇಕ ಎಲ್ಲ.
ಹ್ಮ್ ಏನ್ರಿ ಹೇಳದು ನೀವೇ ಹೇಳಿ ಏನ್ ಮಾಡಿದ್ರಿ ಇವತ್ತು ಬೆಳಿಗ್ಗೆಯಿಂದ?
ಬೆಳಗಿಂದ ಹಂಗೆ ಸ್ವಲ್ಪ ಓಡಾಡ್ದಿ.
ಹ
ಇಲ್ಲೇ ನಾಸ್ಟ್ ಹೊರಗಡೆ ಮಾಡಿದ್ವಿ ಎಂಗ್ ಕೆಲ್ಸ ಏನ್ ಮಾಡಿಲ್ಲ. ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಇನ್ನೊಂದ ರೌಂಡ್ ನಿದ್ದೆ ಹೋದ್ವಿ.
ಹ ಹಾ
ಆಮೇಲೆ ಮಧ್ಯಾಹ್ನ ಒಂದ್ ಮೂವಿ ನೋಡುದ್ವಿ. ಹ್ಮ್ ಲೇಟ್ ಆಯ್ತು.
ಹ್ಮ್ ಏನ್ ಮಾಡಿದ್ರಿ ನಿನ್ನೆ ಲೇಟ್ ಆಗಿ ಮುಲ್ಕೊಳಕ್ಕೆ?
ಹಂಗ ನಾವು ನಮ್ಮ್ ರೂಮೆಟ್ಸ್ ಎಲ್ಲ ಮಾತಾಡ್ತ್ಕೊಂಡು.
ಹಾ
ಹ ಒಂದ್ ವಾರ ಆಗಿತ್ತಲ್ಲಾ ನಾವು ಊರಿಗೆಲ್ಲ ಹೋಗಿ.
ಹ್ಮ್
ಮಾತಾಡ್ಕೊಂಡು ಮಲಗಿದ್ವಿ.
ಹ್ಮ್
ಬೆಳಗ್ಗೆ ಎದ್ದೋಳದ್ ಲೇಟ್ ಆಯ್ತು.
ಬಂದ್ರ ಎಲ್ಲಾ?
ಹ್ಮ್ ಬಂದ್ರೆಲ್ಲ. ಹ್ಮ್
ನಾಯಿ ಬೊಗಳುತ್ತಿದೆ ನಾಯಿ ಸಾಕಿನ?
ನಾಯಿ ನಮ್ಮನೆದಲ್ಲ. ಇಲ್ಲ ಅ ಅಕ್ಕಪಕ್ಕ ಮನೆದು.
ಹ್ಮ್ ಹ್ಮ್
ಅಲ್ಲಿ ಬ ಕೇಳಿಸೈತೆ ಇಲ್ಲಿ ನನಗೆ ಹ
ಹ್ಮ ಅಷ್ಟತೇ ಗಬರದು
ಹ್ಮ್ ಫುಲ್ ವಾಯ್ಸ ಈಗ ಮನೆ ಮುಂದೆ ಮೆಟ್ಲೆ ಮೇಲ್ ಕೂತಿದ್ದೀನಿ
ಹ್ಮ್ ಅರಿ ಸಾಕು ಹೋಗಿರ ಬಂದ ಹಗಿಂದ ನ ಕಣ ಅಲ್ಲಿಟ್ಟ-ಟಿ ಕುಡ್ರೆ ಅವ-ವಾಗ ಏನು ಅನಿಸತ ಸಳಲ್ಲ ಒಂದೇ ಇಲ್ಲಿ ೋಮಟೋಬಲ್ ಪರಿಚು ಮಕ್ಕೊಂಡಲ್ಲ ಪಾಗ ಆಗಸ್ಟ್ ನೆಲ್ ಒಂದು ತಗೊ್ಬೇಕಿು ಅದೊಂದು ಇರಿಟಷನ್ ಆಯ್ತು ಓ ಅ ೇ ಎಲ್ಲಾ ತರ ಕಿಂದಿದ್ನ ಬಟ್ಟೆ ಎಲ್ಲ ಒ ತರ ಆಗಿ
ಹ್ಮ್
ನಿಮ್ಮ ತಿ
ಹೌ ಗ್ಲುೂಕೋಸ್ ಏನಾದ್ರು ಒಂದಚೂರು ಲೈಕ್ ಮಿಕ್ಸ್ ಮಾಡ್ಕೊಂಡ್ ಅಥವಾ ಎಳನೀರು ಏನಾದ್ೂ
ಅದ ಆಮೇಲೆ ತಗೊಂತೀ ನೀ ವಾರತಳಗ ಗಟ್ಟೆ ಸರಿ ಇಲ್ಲ ಸುಮ್ಮ
ಹ್ಮ್ ಸ್ವಲ್ಪ ಹೊತ್ ಮಲ್ಕಂಬಿಡು ಆಮೇಲೆ
ತಿನ್ನಿ ಅದು ಇವಾಗ ಆಟ ಆಡಿಸ್ತಿದೆ ನಂಗೆ
ಹ್ಮ ಹ ಅಲ್ಲಾಂದ್ರೆ ಒಂದ ಒನ್ ಅವರ್ ಮಲ್ಕೊಂ ಬುಡು ಕೇಳಸಯ್ತಾ
ಕೇಳ್ಸಿದೆ
ಅದೇ ಒನ್ ಅವರ್ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಎದ್ದಿ ಜ್ಯೂಸ್ ಅಥವಾ ಲೈಕ್ ಸುಮ್ನೆ ಲೆಮನ್ ಜ್ಯೂಸ್ ಅವಾ ರ ಏನಾದ್ರು ಕುಡಿ ಇಲ್ಲಾ ಅಂದ್ರೆ ಮಧ್ಯ ರಾತ್ರಿ ಹೊಟ್ಟೆಸ್ ಇತದೆ ಇಲ್ಲಾ ಮಳೆ ಬಂತಲ್ಲ
ಜೋರ ಆಯ್ತಾ
ಇಲ್ಲ ಕ್ರಿಕೆಟ್ ಆಡಕ್ ಹೋಗಿದ್ವಿ ಇಲ್ಲೇ ಚಿಕ್ಕ ಗ್ರೌಂಡ್ ಐತೆ. ಆಡ್ತಾ ಇದ್ವಿ ಅಲ್ ಮಳ ಸಂಜೆ ಕಾಫಿ ಎಲ್ಲ ಆದ್ಮೇಲೆ.
ಹೋ ಹೋ.
ಏ ಇಲ್ಲಿ ಕಾಫಿನ ಬೈಟು ಕಾಫಿ ಹತ್ರ ಅಲ್ ಮುಂದಾಡೆ ಚಿಕ್ಕದಾಗೊಂದ್ಐತಲ್ಲ. ಹಾ. ಅಲ್ಲ ಹೋಗಿದ್ವಿ ಅಷ್ಟೇ ಅಲ್ಲ ಆಡ್ತಿದ್ವಿ ಹಂಗೆ ಮಳೆ ಬಂತು ಸರಿ ಮಳೆಗ ಯಾಕೆ ನೆನೆಯೋದು ಅಂತ ಬಂದ ಬಂದ್ವಿ ಬಂದ್ವಿ ಬಂದ್ರೆ ಇಲ್ಲಿ ಕರೆಂಟ್ ಇಲ್ಲ. ಮಳೆ ಇರೋದಕೆ.
ಹೂ ಇವಾಗಂತ.
ಹೂ ಬಂತು.
ಹೂ.
ಹೂ ಮತ್ತೆನ. ಸಮಾಚಾರ.
ಹೇಳ್ಬೇಕು ನೋಡಿ ನೀವು.
ಏನ್ ಹೇಳ ಯಾರೋ ಒಂಬತ್ತು ಗಂಟೆಗೆ ಪೂಜೆ ಮಾಡ್ತಾವ್ರಪ್ಪಾ.
ಹೂ ಗಂಟೆ ಶಬ್ದಕ್ಕೆ ಕೇಳ್ತು. ಸರಿ.
ಫುಲ್ ಜೋರಾಗ ನಮ್ಮನಗ ನಮ್ಮ.
ಹೂ ಹೂ. ಏಳು ಗಂಟೇಗೆ ಶಕ ಪೂಜಾ ಅಂದಂಗೆ
ಹುಹು ಈಸ್ಟ್ ಹೊತ್ತು ಪೂಜೆ ಮಾಡ್ತಾರಲ್ಲ ಅಂತ.
ಅವ್ರವ್ರ ಇಷ್ಟ ಅವ್ರವ ಭಕ್ತಿ ಮೇ ಬಿ ಇವಾಗ ಎದ್ದು ಸ್ನಾನ ಮಾಡಿರ್ಬೇಕಾ.
ಹೂ ಹೂ. ಹಾ ಹೇ ರಾತ್ರಿ ಹೊತ್ತು ಮಾಡ್ತಾರ ಅಂತ ಅಷ್ಟೆ. ಹೂ ಮತ್ತ ಇನ್ನೇನು.
ಹಳ್ಬೇಕು ನೋಡಿ ನೀವು
ನಾಳೆ ಏನ್ ಕೆಲ್ಸ ಅದು ಇಂಟರ್ವ್ಯೂ ಓದ್ತಿದ್ದ. ಅಥವಾ ಲೈಕ್ ಯಾವಾಗ ಬೇಕಾರ ಹೋಗ್ಬೋದಾ.
ಅಂತಲ್ಲಿ ಹಾ. ಅದೇ ನಾನೇ ಸ್ವಲ್ಪ ಊರಿಗೆ ಹೋಗಿ ಬಂದ್ ಹೋಗೋಣ ಅಂತ ಸುಮ್ನ ಅದೇ.
ಊರಿಗ್ ಹೋಗಿ ಬಂದ ಆಮೇಲೆ ಹೋಗದ.
ಹ್ಮ್.
ಹ್ಮ್ ಹ್ಮ್ ಹ್ಮ್.
ಹ್ಮ.
ಊರಿಗೆ ಯಾವಾಗ ಹೋಗಕ್ ಪ್ಲಾನ್ ಮಾಡಿದೆ
ಗೊತ್ತಿಲ್ಲ ಹೋಗ್ಬೇಕ್ ಅನ್ಕೊಂಡೀನಿ ಇನ್ನು ಗೊತ್ತಿಲ್ಲ ಏನ್ ಮಾಡದು ಅಂತ
ಹ್ಮ್ ಹ್ಮ್ ಹ್ಮ ಅದೇ ನೀನ್ ನಾಳೆ ಅಂತಿದ್ದೆ ತ್ತಲ್ಲ ಅದಕ್ಕೆ ಕೇಳ್ದೆ ನಾಳೆ ನೋ ಹೋಗ್ತಯಾ ಏನ ಅಂತ
ಗೊತ್ತಿಲ್ಲ ಇನ್ನ ಏನ್ ಮಾಡೋದು ಹೋಗ್ಬೇಕ ಅನ್ಸಿದ್ರೆ ಹೋಗ್ಬಿಡ್ತೇನೆ
ಹ್ಮ್
ಹ್ಮ
ಇಲ್ಲ ಎಲೆಕ್ಟ್ರಾನಿಕ್ ಸಿಟಿನ
ಹಾ ಅಲ್ಲೆ
ಹ್ಮ್ ಮೆಟ್ರೋ ಇಂದ ವಾಕಬಲ್ಲ ಆಯ್ತಾ ಅಥವಾ
ಮಾಡ್ಬೇಕು
ಹ್ಮ ಹ
ಹ್ಮ್
ಹ್ಮ ನೋಡು ವಾಕ್ ಕಬಲ್ ಆಯ್ತಾ ಆ ಬಸ್ಸ
ಹ ನೋಡಣ
ಹ್ಮ್ ನೀ
ಅಚ್ಚೆ ಅತ್ತೆ
ಹ್ಮ ಹೌದ ಹಂಗ ಹಾಕ್ತೈತೆ ಅಂತ ಸುಮ್ನೆ ಇರ್ಬೇಡ ನೀರ್ ಏನಾದ್ರು ಕುಡಿಯೋದು ಬಾಡಿ ಫುಲ್ಲ ಡಿಹೈಡ್ರೇಟ್ ಆಗ್ಬಿಟ್ರೆ
ಕುಡವ ಕುಡವೀನಿ
ಹ್ಮ್ ಮಲಗಿದೆ ಈವಾಗ
ಇಲ್ಲ ಅಂದ ಎದ ಕೂತಿನಿ
ಹ್ಮ್ ಹ್ಮ್ ಹ್ಮ್
ಹ್ಮ್ ಹ ಅವರೇನು ಮಾಡ್ತಾರಾರೆ ನಿಮ್ ಫ್ರೆಂಡ್ಸ್
ಹಾ
ನಮ್ ಫ್ರೆಂಡ್ಸ್ ಏನ್ ಮಾಡತಾವ್ರೆ
ಹ ಹಂಗ ಇವಾಗ ಊಟ ಮಾಡಿದ್ರರು ಅವ್ರು ಹಂಗ ಉಳ ಆಡ್ತವ್ರ
ಬರೀ ಉಳ್ಳಾಡೋದೇ ಆಯ್ತಂದ ಒಂದ್ ವಾದ ಆಯ್ತೆ ಎಲ್ರದದು
ಏನು ಫುಲ್ ರೆಸ್ಟ್
ಹ್ಮ ಇನ್ನು ಎಷ್ಟ ದಿನ ತಗೋತೀವಿರ ಎಷ್ಟು
ಸಾಕ್ು ಸಾಕು ತಗೊಂಡಿದೀ ಒಂದ್ ವಾರ
ಹ್ಮ
ಹ ಅಂದ್ರೆ ಇಲ್ಲ ಹೊರ್ಗಡೆ ಹೋಗ್ ಬಂದಿ್ರ ಸರಾಗಿರೋದೇನ ಇಲ್ಲೇ ಇದೀವಲ್ಲಾ
ಆ ತೀರ ಬೇಸರ ಉಊಟೆ ಅ
ಹ್ಮ್
ಅವಾಗ ಇವಾಗ ಒಂದ ಕೆಲಸ ಕೊಟ್ಬಿಟ್ಟ್ರೆ ಅದ್ರಲ್ಲೇ ಮುಳುಗ್ ಬಿಟ್ಟಿವವಿ ಅಲ್
ಎಲ್ಲಾರು ಅದೆಲ್ಲ ಇ ಪೋಲ್ ಡೀಪ್ ಇನ್ವಾಲ್ವ್ ಆಗ್ಬಿಟ್ಟಿದೀವಿ
ತಾನೇ ಇಲ್ಲ ಯ್ದಕ್ಕೂ
ಹ್ಮ್ ಬೆಳಗನ್ ಸಾಯಂಕಾಲದ ಮೊಬೈಲ್ ಗಂತೂ ರೆಷ್ಟೇ ಇಲ್ಲ
ಪಪಾ
ಯಾ ಪಾಪ ಆಯ್ತಾ ಪಾಪ
ಇಲ್ಲ ಇಲ್ಲ ಇಲ್ಲೇ ರೂಮ ಮೇಟ್ಸ್ ಎಲ್ಲ ಪಿ ಜಿ ಇಲ್ಲದ ಆದು ಇಗೆ ಮಸ್ ನಾತಾಯ್ತಿರ್ತಾರೆ ಎಟ್ಟನೆ
ನೀ ಎಷ್ಟುಂೆ ಮಲಗದು
ಕಂತ ನೀ ಮತ ಹ್ಮ್ ಹ
ನಾವವು ಮಧ್ಯಾಹ್ನ ಒಂದ್ ಮೂವಿ ನೋಡಿದ್ವಿ
ಯೌದು
ಹೌದು ಪರಮಾತ್ಮ
ಹ್ಮ್ ಹ್ಮ್
ಹಾ ನೋಡಿದ್ವಿ ಆದ್ರೂ ಇನ್ನೊಂದ್ಸರಿ ಅದೆೇಲ್ಲ ನಾನನ್ಂತೂ ಮರ್ತೆ ಹೋಗ್ಬಿಟ್ಟಿರ್ತೀನಿ ಸ್ಟೋರಿ ಎಲ್ಲ
ಹ್ಮ್
ಕೊಡ್ದ್ ಊಟ ಮಾಡಕ್ ಕುಂತಿದ್ದೀವಿ ನೋಡ
ಹ್ಮ್ ಸರಿ
ಸರಿ ತಗ ಆಯ್ತು ಮಾಡ್
ಸರಿ ಆಯ್ತು.
ಹ್ಮ್, ಸರಿ ಬಾಯ್.
ಬಾಯ್ ಬಾಯ್. ್ಮ